ಹ್ಮ್ ಹೇಳ ಅಮ್ಮು ಏನು ಮಾಡಕತಿ.
ಈ ಏನ ಇಲ್ಲಾ ನೋಡ ಅಕ್ಕಾ ನೀ ಏನ ಮಾಡಕತಿ.
ನಾನು ಏನಿಲ್ಲ ಟಿವಿ ನೋಡಕೊತು ಕೂತಿದ್ದೆ ಇವಾಗ ಕರೆಂಟ್ ಹೋಯಿತು.
ಹಾ ನಾ ಹಚ್ಚತೀನಿ ಅದಕೆ ಹೋಯಿತು ಬೀಡು.
ಹೌದಲ್ಲ, ಹ್ಮ್ ಹ್ಮ್ ಮತ್ತ ಟಿ. ವಿ ನೋಡ್ಕೊಂಡ ಕುಡ್ತೀನ ಅಂತ.
ಹ್ಮ್ ಮತ ಮಾತಾಡಲ್ಲಲ ನೀ.
ಹೌದಲ್ಲ.
ಮುಚ್ಚತೀನಿ ನಾ ಇಲ್ಲೇ ಇರತ.
ಏನು ಮಾಡಕತಿದ್ದಿ ನೀನು.
ನಾ ಏನಿಲ್ಲ ನೋಡುವ ಅಕಸು ಉಣದು ಆದೂ ತಿರಾಗ್ಯಡದು.
ಹ್ಮ್ ಹ್ಮ್
ಹ್ಮ ನ.
ನಿಮ್ದು ಇದು ಎಷ್ಟ ಗಂಟೆಗೆ ಹೋಗ ಬಂದಿ ಇವತ
ಹ್ಮ್ ಹಾ ಅಕ್ಕಾ.
ಹ ಎಷ್ಟು ಗಂಟೆಗೆ ಹೋಗ ಬಂದಿ.
ಇವತ್ತ ಮೂರು ಇಲ್ಲ, ಅಕ್ಕಾ ನಮ್ದು ಸ್ಯಾಟರ್ಡೆ ಇದ್ದರ ಅಷ್ಟೇ ಮೂರವರೆಗಿ ಬಿಡ್ತದ.
ಹೌದ ಡೈಲಿ.
ಡೈಲಿ ನೇ ಮೂರವರಿಗೆ
ಹೌದಾ ಅನ್. ಹ್ಮ್ ಹ್ಮ್ ನಿಂಗ ಜ್ಯೋತಿ, ನಿಷಾ ಅಂದ್ರೆ ಗೊತ್ತೆನ.
ಹ್ಮ್ ನಿಶಾ ಗೊತ್ತ ಅಕ್ಕಾ.
ಅದೇ ಜ್ಯೋತಿ, ನಿಷಾ ಅಂತ ಸೇವ ಮಾಡ್ಕೊಂಡನಿ ನಾ.
ಅಲ್ಲ ಅಲ್ಲ ಅವ್ರ ಗೊತ್ತಿಲ್ಲ ಬರೀ ನಿಶು ಅ ನಕಿ ಗೊತ್ತ.
ಹೌದನಾ ಹೌದಾ ಹ್ಮ ನಿಮ್ಮಊರಾಗ ಜಾತ್ರೆ ಆಗುತ್ತಾ ನಮಗೆ ಯಾವ ಊರ್ದು ದೇವ್ರ್ದ ಆಗುತ್ತಾ.
ಶರಣಬಸಪ್ಪದು ಆತದ ಅಕ್ಕಾ ನಮ್ಮ ಊರಾಗ.
ಅಂದ್ರೆ ಮತ್ತ ಅದ ಗುಲ್ಬರ್ಗ ಜಿಲ್ಲೆದೊಳಗ ಐತಿ ಅಲ್ಲಾ.
ಅಲ್ಲಿ ಬಿ ನಮ್ಮಊರಗ ಬಿ ಅದ ಅಕ್ಕಾ.
ಸೇಮ ಆತನೇ.
ಹ್ಮ ಅಲ್ಲಿಷ್ಟು ಬಂಗ ಅಲ್ಲಿಷ್ಟು ಬಂಗಾರದದಕ
ಹ್ಮ
ನಂಬಲ್ಲಿ ಬೆಳ್ಳಿದದ
ಸೇಮ್ ಅದೇ ಮೂರ್ತಿನೇ ಆಐ್ತನ
ಸೇಮ್ ಟು ಸೇಮ್
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಅವ್ರದ ಏನು ನಿನ್ ಮಾಹಿತಿ ಗೊತ್ತಾನ ದೇವ್ರ್ದ
ಹ ಕ ಅದು ನಂತರ ದೇವರು ಅಷ್ಟು ಒಂದ್ಸಲ ಕಳ್ಳೂರು ಬಂದಿರಂತ
ಆ
ಕಲ್ಲೂರ್ ಕಲ್ಲೂರ್
ಕಲ್ರು ಹಾ
ಮೂರ್ತಿ ಕಡ್ಲಿಗ್ ಬಂದೀವ್ರಂತ
ಹಾ ಹಾ ಹಾ
ಕದ್ಲಿಕ್ ಬರ್ನ ಅದು ದೇವ್ರ ಹಿಂಗ. ಅಷ್ಟೇಮ್ಮ ಏನ ಅಕ್ಕ ಚಾಕು ಚಾಕು
ಹಾ ಚಾಕು.
ಚಾಕು ಹಿಡ್ಕೊಂಡ ನಿಂತಿತ್ತತ.
ಯಾವ ದೇವರು,
ಹ್ಮ್
ಹ್ಮ್ ಅ ಹ ಹಾ ಹಾ
ನ ಮೂರ್ತಿ ಟಚ್ ಮಾಡಿ ಗೊಟ್ಟಿಲ್ಲ ಅಂತ.
ಹ್ಮ ಹಾ
ಹ್ಮ್
ಅಲ್ಲ ಅವರು ಇಬ್ಬರು ಮೂರ್ತಿ ಆಯ್ತಲ್ಲ ಅವ್ರೇನು ಅಣತಂಬರು ಅಥವಾ ಗುರು ಶಿಷ್ಯರು ಅಂತಾರ ಒಬ್ರು
ಆ ಅಂದ್ರ ಅದು ನಂಗ ಅದು ನಂಗಗೂ ಗೊತ್ತಿಲ್ಲ ಅಕ್ಕ
ಅಂದ್ರೆ ಅವರು ಗುರು ಶಿಷ್ಯರು ಅಂತ ಅವರು
ಹ್ಮ್ ಹ್ಮ್
ಗುರು ಶಿಷ್ಯರು ಅಂತ ಅಂತಾರ ನಮ ನಮ್ ಕಡೆನೂ ಜಾಸ್ತಿ ಆ ದೇವ್ರ ನಡ್ಕೊಂತಾರಲ್ಲ ಅವ ನಮ್ಮ ಮಾವನ ಕದೆ ಅವ್ರಿಬ್ರು ಗುರು ಶಿಷ್ಯರ ಅಂತ ಅದಕ್ ಅವ್ರಷ್ಟು ಎಷ್ಟು ಭೇದ ಭಾವ ಇಲದಕ್ಕ. ಇಬ್ರು ಗುರು ಶಿಷ್ಯರಗಿನೇ ಅಂಟಕೊಂಡಾರ ಇಬ್ರು ಅಂತ ಅಂದರು ನಮ್ಮವ ಈ ನಮ್ ಜಗ್ಗಳ ಮೇಲೆ ಇಟ್ಟು ಅವ್ರದ್ದೇ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಾವವು ಅದಕ್ಕೆ ಕೇಳ್ದ
ಹೌದಾಕ್ಕ
ಹ್ಮ್
ಹ ನಮಂಬಲ್ಲ ಏನ್ ಹಂಗೇನ್ ಮಾಡಲಕ್ಕ
ಹ್ಮ
ಹಂಗೇನ್ ಅನ್ಕೊಂಡಿಲಲಿ
ಹ
ಅ ಇದು ರೀತಿನೇ ಇರ್ತ ಅವದು ಇದೇ ನಮ್ ಊರಾಗ ಆಗಿದ್ ಮಹಮೆ ಇ ಇೇ ಅವ್ರು ನಮ್ ಊರಾಗ ಬಂದ್ ವಾಸು ಹೋಗ್ಯರ್ ಚನ್್ ಬಸಪ್ಪ ಅವರು
ಹಾ ಹಾ ಹಾ
ಅಂದ್ರೆ ಅವರು ಬಂದು ಇದ್ದು ಮ ಸ್ನಾನ ಮಾಡಿ ಪ್ರಸಾದ್ ಮಾಡಿ ಹೋಗಿರು ಅದಕ್ಕ ಜಾಗಿಗ ಅವ್ರ ಬೆಳಿ ಮೂರ್ತಿ ತಂದ ಇಷ್ಟ ಇಟ್ಟು ಪೂಜೆ ಮಾಡ್ತಾರಕ್ಕ
ಈಗ ಇಲ್ಲಿನೂ ಅದಾನ ಅಲ್ಲಿನೋ ಅದಾನ ಅಂತ ಇಲ್ಲಿ ಇದ್ದ್ಬಿಟ್ಟ ಹೋಗಿ ಅಲ್ಲಿ ಗುಲ್ಬರ್ಗದಗದಾರ ಹ
ಇಲ್ಲಕ್ಕ
ದೇವರು ಹ್ಞೂ
ಅಲ್ಲಿದೆೇ ಇಲ್ಲಿಗ್ ಬಂದಿರು
ಹೌದಾ ಮತ್ತ ಯಾವ್ದೇವರು ನಿಮ್ಮ್ ಊರಲ್ಲಿ ಇದು ಹ
ಆಗ ನಮ್ ಅಲ್ಲಿ ಗುಲ್ಬರ್ಗ ಂತ
ಹಾ
ಯನಾ ಆಮೇಲೆ ಇಲ್ಲಿಗ್ ಬಂದರಂತತ್ ನಿಮ ಬರ್ಗಕ್ಕ
ಹ್ಮ್ ಹ್ಮ್
ಬಂದು ಒಂದಿ ಒಂದ್ ಎರಡು ದಿನ ಇದ್ದು ಆಮೇಲೆ ಮತ್ ಗುಲ್ಬರ್ಗ ಪಾಜೆಯ ಇಲಖಾ
ಹ್ಮ್ ಹೌದೌದು
ಮೊೆ ಸರಿ ಹೋದ್ರಲ್ಲಕ್ಕ
ಹೌದೌದು
ಹ ಅವ್ರ ಮನ್ಯಾಗ ದೊಡ್ಡಪ್ಪ ಅವ್ರ ಮನ್ಯಾಗ ಇವರು ಶಾಣ್ ಬಸಪ್ಪ ಅವರು ಇದರ ಅಂತ
ಹೌದು ಹ್ಮ್ ಹ್ಮ್
ಅಲ್ಲೇ ಆಯ್ಕೆ ಆಗ್ಯರೋ ಎಲ್ಲಿ ಆಯ್ಕೆ ಆಗಿರೋ ಅದು ಗೊತ್ತಿಲ್ಲ ವಸ್ಟ್ ಅಲ್ಲಿ ಇದ್ರು ಅಂತ ಅವ್ರು ವಾಸಿಸಿ ಿದ್ದರಲ್ಲ
ಹ್ಮ್ ಇವರು ಸ ಶಾಣ್ಬಸಪ್ಪ ಅವ್ರು ಅವ್ರ ಮನೆಾಗ ವಾಸವಾಗಿದ್ರು
ಹ್ಮ್
ಹ್ಮ್ ಹ್ಮ್ ಹ್ಮ್ ನೀವು ಈ ನಿಮ್ ಮೂರಾರ ಜಾತ್ರೆ ನಡದು ಅದೇ ದೇವ್ರದ ಜಾತ್ನಾ
ಹ್ಮ್ ನಂಬಲ್ ಚೋಡಮ್ಮ ಅನ್ನೋ ದೇವ್ರ ಬಿಿ ಮಾಡ್ತವಕ್ಕಮ್ಮ ನನೆ ಮುಗೀತು
ಹಾ ಹಾ ಹಾ ಮತ್ತ
ಚೌಡಮ್ಮ ಮ ತನಕ ಧರ್ಮ ರಾಯಿ
ಯಾವ್ದು
ಧರ್ಮ ರಾಯಕ
ಧರ್ಮರಾಯ
ಹ್ಮ್
ಹ್ಮ ಹ್ಮ
ಅವ್ರಿಗೆ ಅವ್ರದುು ಅವ್ರದುು ಆತದ ಅಕ್ಕ
ಹ್ಮ್ ಹ್ಮ್ ಹ್ಮ್ ಹೌದ ಹ್ಮ್ ಹ್ಮ್ ಯಾವ ಮೂೊಮೆಂಟ್ ಅಲ್ಲಿ ನಡೀತದ ಧರ್ಮರಾಯ ಜಾತ್ರೆ
ಅದು ಇದ್ರ ಟೈಮಿಗೆ ಅಕ್ಕ ಮರಿತರ ಇದೇ ಈಗೇ ಬರ್ತು ಅದದ ಜಾತ್ರೆ
ಮಳಗಾಲದಗ
ಹ್ಮ್
ಹ್ಮ್ ಹ್ಮ್ ಇಲ್ಲಿ ನೋಡ ನಮ್ಮ್ ಮೂರಾಗ ಕೊಡೆ ಕಲ್ದಾಗ ಎರಡು ಜಾತ್ರೆ ಬರ್ತಾವ ವರ್ಷಕ್ಕೆ ಎರಡು ಜಾತ್ರೆ
ಯಾವ ಯಾವಕ್ಕ
ಇದೇ ಇಲ್ಲಿ ಬಸವಣ್ಣಪ್ಪ ಅಂತದಾನ ಆತನವೇ ಹೊರಗಿನ ಗುಡಿ ಅಂತಾರ ಒಂದ್ ಒಳಗಿನ ಗುಡಿ ಅಂತಾರ ಇಲ್ಲಿ ನಮ್ಮ ಮನಿಂದ ಒಂದ ಐತಿ ದೇವಸ್ಥಾನ ಇಬ್ರು ಅಣತಂಬರು ಅಂತ ಆತ ಹೊರಗಿನ ತ್ತ ಅಣ್ಣ ಈ ಒಳಗಿನತ್ತ ತಮ್ಮ ಅಂದ್ರೆ ಏನಾದ್ರು ಈ ನಿಮ್ಗ ಸಣ್ಣ ಪಾಪಗಳಿಗೆ ಬೆನ್ನ ಸುಳಿ ಐತಂತಾರ ತಲೆ ಸುಳಿ ಐತಂತಾರ ಅವತ್ತು
ಹೌದಕ್ಕ ಗೊತ್ತು
ಅ್ ಹಂಗ್ ಏನೇ ಇದ್ರುನು ಇಲ್ಲಿ ಬಂದ ಚಿಲ್ಕಾ ಮುಡಿಸಸ್ಕೊಂಡ್ ಹೋಗ್ತಾರ ಅದು ಬಂದ ಇಲ್ಲಿ ಬಂದ ದವ್ರ ಇ್ ಮಾಡ್ಸ್ಕೊಂಡ ಕೊಂಡ್ ಹೋದ್ರೆ ಎಲ್ಲಾದೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತ ಇದದೆೇ ಇಲ್ಲ ಅಲ್ಲಿ ಹ್ಮ್ ಮತ್ತ ಇನ್ನೊಂದ್ ನಂದ್ರರು ವರ್ಷಕ್ಕೊಮ್ಮೆ ವರ್ಷಕ್ ಎಡ್ ಸರ ಜಾತ್ರೆ ಆಗುತ್ತಲ್ಲಾ ಹೊರಗಿನ ದೇವ್ರ ಪಾ ಪಾಲ್ ಪಾಲ್ಕಿ ಅದಾವ ನ ಪಾಲ್ಕಿ ಜೋಡಿ ಮೇಲೆ ಹೋಗ್ತಾವ ವರ್ಷಕ್ಕೂ ಎರಡ್ ಸಾಲ ಮೀಟ್ ಆಗ್ತಾರಂತ ಇಬ್ಬರು ಅಣ್ಣ ತಂಬರು ಮಾತಾಡ್ಕೊಂತಾರಂತ ಇಬ್ರು ಅಂಟಕೊಂಡಿರ್ತಾರ ಅವ್ರು ಬಾಲ್ಕೆಗಳು ಮತ್ ಮತ್ತೆ ಸುತ್ತನ ಕಡೆ ಎಲ್ಲೇ ದೆವ್ವ ಇರ್ಲಿ ಇಲ್ಲಿ ಬಂದ್ ಬಿುಡಸ್ತಾರ ಅವರು ಓದ್ತಾರ ಅದು ಓದ್ಕೊಂತ ಓದ್ತಾರ ನೋಡು ಓದ್ಕೊಂತದ್ದ ಎಲ್ಲೇ ಇರ್ಲಿ ದವ್ಳು ಬಂದ್ಬಿಡ್ತಾವ್ ಇಲ್ಲಿಗೆ
ಹ್ಮ್
ಇಲ್ಲಿಗ ಹ್ಮ
ನಂಬಲ್ಲ ಹಂಗಿಲ್ಲ
ನ ನಂಬಲ್ಲಿ ಚೌಡಮ್ಮನ ದೇವರು ಇ್ರಲ್ಲ ರಾತ್ರಿ ಅತ್ೀ ಬೆಳಗನ ಓಡಾಡ್ತಾರ ಅವ ರಾಮಾಕ್ಷಿ ಅಂತಳ್ತ ಒಂದ ಯಾವ್ದೋ
ಹೌದು ಹ್ಮ್ ಹ್ಮ್
ಅವತ್ ಓಡಾಡ್ತಾರ ಊರಾಗ ಎಲ್ಲಾ ಈ ಸಮಾಧಿ ಮಾಡ್ತಾರ ನೋಡ
ಹೌದು
ಅಲ್ಲೆಲ್ಲಾ ಹೋ್ತಾರ ಅವ್ರಗ ದೇವು್ಗಳು ಸಿಕ್ತಾವ
ಸಿಗ್ತವು
ಹ್ಮ್
ಹ ಹಾ
ಅದಕ್ಕ ಅವ್ರಂಕಾರರ ಹಿಂಗ ನಿಂಬಿಕೆ ತಿಂದು ಅವದಕ್ಕ ಯಾರ್ ಮಯಗ ಇದ್ದಿದಲ್ ಅವ್ರ ಒಬ್ರು ಮಯ ಬರ್ತರು ದೇವ
ಹೌದು
ಅದಕ್ಕ ಹೊಡದ ಬೈನ್ ತಪ್ಪಲ್ಲ ಹೊಡ್ದು ಅದಕ್ಕ ಏನ್ ಮಾಡಿ ಹೋಗಸ್ತಾರವಟ್ಟೆ
ಹ್ಮ್ ಹ್ಮ್ ಹ್ಮ್ ಅದೇ ದೇವಿನೇ ಎಲ್ಲಾ ಇದು ಮಾಡೋದು
ಹ್ಮ್ ಪ್ರತಿ ವರ್ಷಪೋಪ ಮಯ್ಯ ಬರ್ತ ದವ
ನೀವ್ಯಪ್ಪ ಹ್ಮ್ ಹ್ಮ್
ಹ್ಮ
ಹೌದು ವರ್ಷಕ್ಕೊಮ್ಮೆ ಆಕೆ ಅಂಮಾ ಬಿಡಸ್ತಾನ
ಹ್ಮ್
ಹ್ಮ್ ಹ್ಮ್ ಹ್ಮ್
ಪ್ರತಿವರ್ಷ
ಹೌದಾ ಇಲ್ಲಿ ನಮ್ದಂಗಿಲ್ಲ ವರ್ತನಿ ಎಲ್ಲೇ ಇಲ್ಲ ಹಿಂಗಂದ್ರೆ ಗಾಳಿ ಪಾಳಿ ಪಟ್ಕೊಂಡಿರ್ತಾವಲ್ಲ ಅಂತ ಅವ್ರರು ಬಂದ್ಬಿಟ್ಟು ಸೀದ ಅಟೆಂಡ್ ಆಗಿಬಿಡ್ತಾರಲ್ಲಿ ಹಿಂಗಾಗಿ ನಿಧಾ ನಿಂದಕ್ ಮರಯಾಗ ಓತಾರ ಹಿಂದಕ್ ಹೋಗಾಲ ಹೊರಗಿಂದ ಗುಡಿಯಾಗ ಏನ ಅಂತಾರಪ್ಪ ದೇವ್ರಐತಿ ಅ ದೇವ್ರರು ಮುಂದೆ ಬಿಡ್ಸ ಬಿಡ್ತಾರ ಹೋಗಲ್ಲಾ ಆಯ್ತು ಬರಂಗಿಲ್ಲ ಮತ್ತೆ ತಿರ್ಗ
ಊರ ಎಲ್ಲಾ ಕಡೆ ತಿರುಗಾಡ್ತಾರ ನಮಂಬಲ್ಲಿ ದೇವ್ರು
ಹೌದನು ಒಂದೊಂದು ಊರ ಒಂದೊಂದು ತರ ವಿಶೇಷತೆ
ಹೌದಕ್ಕ
ಈ ಊರಾಗ ಇತರ ಬಸವಣಪ್ಪಂದ ಈತರ ವರ್ಷದಾಗ ಆ ಟೈಮ್ ಅಂದ್ರೆ ಈಗ ಹೆಂಗ ಶಣಬಸಪ್ಪ ಅಂತ ಅಂದ್ರಲ್ಲ ಈ ತರ ಲಿಂಗಾಯಕ ಆಗಿದ್ದು ಇಲ್ಲಿ ಇವ್ರು ವಚನ ಸ ಕೊಂತ ಸಾರ್ಕೊಂತ ಬಂದು ಪವಡ ಮಾಡ್ಕೊಂತ ಬಂದು ಈ ಊರ ಲಿಂಗಕ್ಕೆ ಆಗಿದ್ದು.
ಹೌದಕ್ಕಾ.
ಈಗ ಅದೇ ದೇವ್ರೇ ನಾವ ಈಗ ನಡ್ಕೊಂತೀವಿ ಅದೇ ದೇವ್ರಿಗೆ ಅಂತಾನೆ.
ಹ್ಮ್ ಹ್ಮ್ ನಂಬಲ್ಲಿ ಇಲ್ಲ ಅವರು ಬಂದಿದ್ದು.
ಹ್ಮ್.
ಅಯ ಒಂದ್ ಎರಡ್ ದಿನ ಇದ್ದರ ಅಂತ ಕಾಯಲಿ.
ನಿಮ್ಮೂರಗ.
ಹ್ಮ್.
ಹ್ಮ್.
ಇದ್ದು ಮಾಡಿ ಹೋಗ ಹೋಗಿದ್ದ ಸ್ಥಳಕ್ ಇಲ್ಲಿ. ಜನ್ರ ನಂಬಕಿದಿಂತ ಇದು ಕಟ್ಟಸ್ಕೊಂಡು.
ಪೂರಾನ್ ನಂದಿ ಎಲ್ಲಾ ಸೇರಿ.
ಹಾ.
ಹಾ ದೇವಸ್ಥಾನ ಕಟ್ಟಿ ಮಾಡ್ಯಾರಕ್ಕ.
ಹ್ಮ್ ಹ್ಮ್ ಹ್ಮ್ ಅವ್ರು ಪವಾಡ ಮಾಡ್ಕೊಂತ ಬಂದಿದ್ದಲ್ಲಾ.
ಹೌದಕ್ಕ.
ಹ್ಮ್ ಹ್ಮ್ ಇಲಿಂಗಕ್ಕ ಆಗಿದ್ದಂದ್ರೆ ಅಲ್ಲಿ ಬ ಇದ್ರ ಗುಲ್ಬರ್ಗದೊಳಗ.
ಹೌದು.
ಮತ್ತ ಇನ್ನೊ ಒಂದು ಗುಲ್ಬರ್ಗದೊಳ ಒಂದು ಮುಸ್ಲಿಮ್ಸ್ ಇಂದ ಐತಲ್ಲ ಅದ ಯಾವ್ದ್ ದೇವಸ್ಥಾನ ಐತಲ್ಲಾ.
ಅದ ಮುಸ್ಲಿಂ ದೇವಸ್ಥಾನ್ ನೋಡಿಲಕ್ಕ ಹೋಗಿದನು.
ನಾ ಮನ್ನೇ ಗುಲ್ಬರ್ಗ ಶಷಣಬಸಪ್ಪಂದು ನೋಡ್ಕೊಂಡ್ ಬಂದಾಗ ಅಲ್ಲಿ ಹೋಗಿದೆ ಅವತ್ತ ದಿನ ಅವ್ರ ಹಬ್ಬ ಇತ್ತು. ಹಿಂಗ ಸಮಾಧಿ ಸಮಾಧಿ ಇದ ನೋಡಲ್ಲಿ.
ಹೌದ ಅಕ್ಕ ಮನಾರ ತುಂಬೆ ಅವಲ್ಲನ್.
ಹ್ಮ್. ಅದಕ್ಕೆೇನಂತಾರೆ ಈದ್ ಮಿಲಾದ್ ಅಲ್ಲ ಏನೋ ಅಂತಾರಪ್ಪ ಝುಮಾಮ್ ಮಸೀದಿ ಏನ. ಹ.
ಹಾ ಇದು ಏನು ನಿಂದ್ರ. ಗ ಬಾಯಿಗೆದ ಬರಲ್ದು ಹಿಂಗ ಏನೋ ಅಂತಾರ ಅಂತ.
ಅದೇ ಏನಂತಾರಪ್ಪ ನಂಗಷ್ಟು ನೆನಪ ಬರವಲ್ತ ಹೋಗಿ ಬಂದಿವಿ ನಾವ ಅಲ್ಲಿ.
ಹ್ಮ್.
ಅಲ್ಲಿ ಒಂಥರ ಏನದು ಅಲ್ಲಿದು ಅದು ಏನ ಐತೆ ನೋಡಲ್ಲಿ. ಅಂತರಪ್ಪ ಅಲ್ಲಿ.
ಹ್ಮ ಅದು ಪವಾಡಕ್ಕ.
ಹ್ಮ್ ಮುಸ್ಲಿಮ್ಸ್ಂದ ಆಯ್ತ್ ನೋಡ್ ಗುಲ್ಬರ್ಗದ ಬಾರಿ ಚೆನ್ನಾಗ ಐತೆ. ಹ ಅವಾಗಾ ಅವ್ರ ಹಬ್ಬ ಇತ್ತು ಹಬ್ಬದ ದಿನನೇ ಹೋಗ್ಬಿಟ್ಟು ಬಂದಿವವಿ ಅಲ್ಲಿ ಒಳಗ. ಗುಲ್ಬರ್ಗ್ ದಾಗ ನೋಡತ ನೋಡತಕ್ಕಂತ ಪ್ಲೇಸ್ ಅದಾ.
ಹ್ಮ ಕ ಅದ ಮನಾರ್.
ಮಾಡ್ತೀನಿರು.
ಹಾ ಅಕ್ಕ.